ಹ ಕೇಳತ್ತ ಬ ಎ ಸರ್ವೈ
ಹೌದ ಇಲ್ಲಿ ಮ್ಯಾಳಗೆ ಮೇಲೆ ಇದ್ದೀವಿ
ಹ ಯ ಬಿಸಲಾಗ ಮ ಹೋಗರ ಬ
ಇಲ್ಲ ನೆಳೆ ಕೂತಿದ್ದಲ್ಲಿ ನೆೆ ನೆರಳ ಇತ್ತು ಇಲ್ಲಿ ಸಿಂಟೆಕ್ಸ್ ನೆರಳ ಇತ್ತು
ಸಿಂಟೆಕ್ಸ್ ನಲ್ಲಿ ಏನ್ ಬೈಿ ಬಾಳ ಕಾವಾತ್ ನೋಡ್ ಬೈಿ
ಇ ಇಲ್ಲ ಒನ್ನಿ ಸ್ವಲ್ಪ ಹೊತ್ ಮಾತಾಡ್ ಹೋಗ್ಬೇಕಂತ ನೀನ್ ನೆನ್ಪದ್ರಲ್ಲ ಒಂದೇಟಕ್ ನಮಗೆ ನೀ -ನೀ ನೆಪಾಯತಲ್ಲ ಅದಕ್ಕೆ ಸುಮ್ನೆ ಇಲ್ ಬಂದ್ ಕುಂತಿ ನೋಡ ಮಾತಾಡೋ ಫೋನ್ ಜೋ ಇಲ್ಲಿ ಒಳಗಾದ್ರೆ ಡಿಸ್ಟಾಪ್ ಇದಾಗತ್ತೆ ಸ್ವಲ್ಪ ತೊಂದರೆಗಳಾಗ್ತವೆ
ಹಾ ಹಾ
ನಮ್ ಗೆಳಯಾರ್ ಇರ್ತಾರಲ್ಲ ಸ್ವಲ್ಪ ಅದಿದು ಮಾತಾತಿರ್ತಾರ ಅವರು
ಹಾ ಬ
ರ್ತಾರೆ ಅದಕ್ಕೆ ಸ್ವಲ್ಪ ಎಷ್ಟ ಇದಾಗುತ್ತೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳವ್ರ ನ ಮ್ಯಾಾಗೆ ಬಂದೆ
ಹೌ ಬನ್ನ ಎವ್ ಕರ ಮ
ಮತ್ತೆ ಏನಾದ್ರು ಮಾಡ್ಬೇಕಲ್ಲ ಮತ್ತೆ ಪಾಪ ಅವರು ಚೆನ್ನಾಗಿರಬೇಕು ನಾವು ಚೆನ್ನಾಗಿರ್ಬೇಕಾ
ಅದೇ ಅದೇ
ಅವರು ತೊಂದ್ರೆ ಮಾಡೋಡ ನ ತೊಂದ್ರೆ ಮಾಡ್ತ್ರ್ ನಾ ಮ್ಯಾಕ್ ಬಂಡ್ಬುಟ್ ಅದಕ್ಕೆ ಅಷ್ಟೇ ರಾತ್ರಿ ಹೊತ್ನಲ್ಲಿ ಇ ಗೇಟ್ ತಗೊಳಿ ಮೇಲೆ ಗೇಟ್ ತಗೊಳಿ ತಗೊಳಿ ಚೆನ್ನಾಗಿರುತ್ತೆ
ಹ ಹ ಹಾ ಬೈ
ಅವರು ಇದಕ್ಕಂತ ಪಾರ್ಟಿಸಲಾಗಿ ಹೊರಗಡೆ ಹದ್ರ ಕೇಕ್ ಒಬ್ಬರು ಬರ್ಡೇ ಇತ್ತಾ
ಹಾ ಹಾ ಬ
ಯಂತ ಅದ್ರ ಸಂಬಂಧ ಹೊರಗಡೆ ಹೋಗಿದರೆ ಹೊರಗಡೆ ಹೋದಾಗ ಬರೋದು ಸ್ವಲ್ಪ ಹೊ ತಡವ್ಬಡೆ ಹ ಅದ ಅದ್ರ ಸಂಬಧ ಏ ಮಾಡಿದ ಇದು ಬಿಲ್ಡಿಂಗ್ ಇರ್ತವಲ್ಲ ಎರಡಕ್ ಹೋಗ್ಬಿಟ್ರೆ ಎರಡು ಎರಡು ಎರಡು ಫ್ಲೋರ್ ಇದು ಸುಮಾರು
ಹ್ಮ ಹ
ಬಿಡ್ರಲ್ಲ ಅವಾಗ ಸ್ವಲ್ಪ ಇವರು ಗಾಡಿದ ಬೈಕ್ ಬಂದಾರಲ್ಲಾ ಆದ್ರೂ ಬೆಳಗ್ ಕಂಡು ಬಿಿಡಿದೆ ಅ ವಾಚ್ ಇದು ವಾಚ್ಮೆನ್ಗೆ ಅವ್ರು ನೋಡಿ ಬಂದ್ಬಿಟ್ಟಿದ್ದಾರೆ ಕರೀ ನಾವು ನಾವು ಹೋಗರ ಮುಂಚೆ ಅವರು ಮೇಲೆ ಬಂದಿದೆ ಆಲ್ರೆಡಿ ಎರಡ ನೆ ಫ್ಲೋರ್ ಅಲ್ಲಿ ಇದ್ರು ಅವರು
ಹಾ ಬೈ ನೋಡಿ ಬಂದ್ ಬಿಟ್ರ ಅವ್ರು ನಿಮ್ಗೆ
ಇ ಇಲ್ಲಿ ಸೂರ್ಯನಂದ ಸೂರ್ಯನಂದ ಒಬ್ಬರು ಇದ್ರು ನಮ್ ಗೆಳೆಯರ ಅವ್ರ ಹತ್ತು ಹತ್ತ ಅಂದ್ರ ಹತ್ತತ್ತ ದೊಡ್ಡ ಅವ್ರ ಕಾಯ ನೋಡಿದ್ರ ನಾವವು ನಾವವು ಅವ್ರ ಹತ್ ಫಸ್ಟ್ ಹತ್ ನಾವವು ಬಿಟ್ಟವಿ ಹತ್ತು ಹತ್ತಿಗೆ ಇದ್ರೆ ಮ ಒಟ್ಟ ಅತ್ತ ಎಲ್ಲ ಬಿಟ್ಟೇ ಇಲ್ಲ ಅವರು ನೋಡಿ ಬಿಟ್ರು ಇವರು ಸೆಕ್ಯುರಿಟಿ ಬಂದು ನೋಡ್ಬಿಟ್ರು ಅವ್ರು ಅಂಕಲ್
ಹೂ ಓಕೆ
ನೋಡಿ ಅಲ್ಲೇ ನಿಂತ್ಕೊಳ್ರೀ ಅಂದು ಬಿಟ್ರು ಅದುಕ್ಕೆ ನಾವು ಅಲ್ಲೇ ಸಿಗೆ ಬಿದ್ದು ಬಿಟ್ವಿ ವಾಯಿತು ಅವ್ರು ಕೈಯಾಗ
ಎನ್ ಮಾಡದಪ್ಪ ಇನ್ನೂ ಮುಗಿದಿಲ್ಲ
ಆಮೇಲೆ ಅವ್ರು ಹೇಳಿ ವಾರ್ಡನ್ ಸರ್ ಕರೆದ್ರು ಇನ್ಚಾರ್ಜ್ ಇರ್ತಾಲ್ಲಾ ಹಾಸ್ಟೆಲ್ ಗೆ
ಹೂ ಹೂ
ಅವ್ರು ಬಂದು ಅವ್ರ ಏನ್ ಹೇಳ್ತಾ ಇದಾರೆ ನೀವಿದಿರಾ ಅಲ್ಲ ಇದಕ್ ಫೈನ್ ಕಟ್ರಿ ಅಂತಾರೆ ಫೈನ್ ಕಟ್ಟಿ ಫಸ್ಟ್ ನಿಮ್ಮ ಪಾಲಕರು ಇರತಾರ ಪಾಲಕರು
ಹ ದಂಡ ಕಟ್ಟಬೇಕು ರಿ ಪಾಲಕರಿಗಾ
ದಂಡ ಗುಡ ಕಟ್ಬೇಕು ಬೇಕು ಮತ್ತೆ ಪಾಲಕ್ರ ಫೋನ್ ಹಚ್ಚಕತ ಇಬ್ರು ಹಚ್ಚಿ ಬಿಟ್ರಿ ಪಾಲ ಪಾಲಕರಿಗೆ ಪಾಲಕರಿಗೆ ಹಚ್ಚಿದ್ರು ಫೋನ್ ಅವ್ರು ಏನ್ ಅಂದ್ರು ಏನಿಲ್ಲ ಏನೋ ಒಂದು ಟೈಮ್ ಮಾಡಿದರೆ ಇವು ಸಹಿಸ್ಕೊಂಡ್ ಬಿಡಿ ಇನ್ನೊಂದು ಟೈಮ್ ಆಗಲ್ಲ ನಾವ್ ನೋಡ್ಕೊಂತಿವಿ ಅಂದ್ರ ಅವ್ರು ಇವ್ರ ಕೇಳ್ತಾ ಇಲ್ಲ ಇಲ್ಲ ನಮಗ ಕೊಡ್ಬೇಕಾದ ಕೊಡ್ಬೇಕಾದ ಶಿಕ್ಷೆ ಕೊಟ್ಟೆ ಕೊಡ್ತೀವಿ ಅಂತ ಇವ್ರು ವಾರ್ಡನ್ ಸರ್
ಅದೇ ಅದೇ ಅವ್ರ ಜರ ಇದು ಟಿಕ್ಕ ಇದ್ದಂಗ ಆರ ಬಾಯ ಆ ಸರ್
ಇಲ್ಲ ಇಲ್ಲ ಅಂತ ಶಬ್ದಗಳು ಯೂಸ್ ಮಾಡ್ಬಾರ್ದ ನೀವು
ಹಾ ಹಾ
ಹಂಗೇನೆಲ್ಲಾ ಅಂದ್ರೆ ಮತ್ತೆ ಅಂದ್ರೆ ತ ಇವ್ರು ಮಾಡೇ ತಪ್ಪು ನಮ್ ಗೆಳೆಯರ್ ಮಾಡೇ ತಪ್ಪ ಅಂದ್ರೆ ಇವ್ರ ಏನ್ ಮಾಡಕತ್ತರ ವಾರ್ಡೆನ್ಸ್ ಪಾಲಕ್ರ ಪಾಲಕರು ಇದು ಮಾಡ್ ಫೋನ್ ಹಚ್ಚಬಾರ್ದಿತ್ತು ಕಾಲ್ ಮಾಡಬಾರದಿತ್ತು
ಹ್ಮ್ ಹ್ಮ್
ಅದೇ ಹಚ್ಚಿ ಇದ ಮಾಡಿದ್ರು ನೋಡ ಸ್ವಲ್ಪ ಅವ್ರು ಹಚ್ ಹಚ್ ಹಚ್ಚಲಾರದ ಶಿಕ್ಷೆ ಕೊಟ್ರೆ ಏನಾರಾ ಮಾಡ್ತಾ ಇದ್ವಿ ನಾವು
ದಂಡಾ ಕಟ್ಟಿದ್ರಿ ಏನ್ ಬಾಯ್ ನೀವು
ನಾವ ಇನ್ನೂ ಕಟ್ಟಿಲ್ಲ ಮತ್ತೆ ಅವ್ರು ಸರ್ ಹೇಳಿದ್ರು ಸ್ವಲ್ಪ ಜಾಸ್ತಿ ಎ ಎರಡ್ ಸಾವಿರ ಮಾಡಿದಾರ ಒಬ್ರಿಗೆ ಅವರು
ಎರಡ್ ಸಾವಿರ ಬೈ
ಹದ ನೀವ ಹೇಳ್ರಿ
ಬಾಳತ್ ಬೈ ಎರಡ್ ಸಾವಿರ ಅಂದ್ರ ಯಾ ಹಾಸ್ಟೆಲ್ ದವನು ಎರಡ್ ಸಾವಿರ ದಂಡ ಕಟ್ಟಂಗಿಲ್ಲ
ಎರಡ್ನೂರ್ ಮುನ್ನೂರು ರೂಪಾಯಿ ಏನ್ ಮಾಡಿವ್ರಿ
ಹ್ಮ್ ಡಿಗ್ರಿ ಆದ ಬೈದುು ಈಗನು ಸ್ವತಂತ್ರ ಇಲ್ಲಾ ಅಂದ್ರೆ ಹಂಗಪ್ಪಿ
ಅದೇ ಅದೇ ಮತ್ತೆ ಸ್ವತಂತ್ರ ನಮ್ ಸಿಬೇಕ ಬೇಡ ಇರ್ಬೇಕಂದ ಸ್ವತಂತ್ರ ಬೇಕ ಸ್ವಲ್ಪರ ಬೇಕನ್ ಬೇಡ ನಮ್ಗೇನ ಎಂಟೂುವರೆಗೆ ಗೇಟ್ ಹಾಕ್ಬಿಡ್ತಾರೆ ಮತ್ತೆ ಏನ್ ಅ ಏನ್ ಮತ್ತೆ ಡಿಗ್ರ ಕಾಲಜ್ ನೋಡಿ ದ್ರ ಮತ್ತ
ಜರನ್ನುೂ ಇದು ಇಲ್ ಬೈ ಅವರಿಗೆ ತಲಿ ಇಲ್ಲ ಬೈ ಅವ್ರಿಗಿ ಸರಿ ಒಳ್ಳರಿ ಭ ಯ ಅವರು ಸರು
ಏನಾಯ್ತು
ಸರ್ ಒಳ್ಳೆಯವ್ರ ಅದಾರ ಹೆಂಗ ಅದಾರ ಬಾಯಿ
ಇಲ್ಲ ಅವ್ರೇ ಪರಲ್ ಚೆನ್ನಾಗ್ರ ಎಂದ್ರೆ ಸ್ವಲ್ಪ ಅವಾಗವಾಗ ಮಾಡಿರ್ತಾರೆ ಮತ್ತೆ
ಹ
ಮತ್ತೆ ಏನನ್ ಶಿಕ್ಷೆ ಕೊಡ್ಬೇಕಲ್ಲ ಇನ್ನೊಮ್ಮೆ ಮಾಡಿರ್ಬಾರ್ದು ಅಂದ್ರೆ ಅವ ಅವ್ರ ಅವರು ಏನಂದ್ರೆ ಇವ್ರು ಮಾಡಿದಾರೆ ಮತ್ತೆ ಬೇರೆ ಮಾಡಕ್ ಹೋಗಿ ಯಾರ ಬ ಕೆಳಗಡೆ ಬಿದ್ದ್ರೆ ನಮ್ಮೇಲೆ ಬರ್ತಂತ ಅವ್ರದ
ಅವರ ಚಲೋನೇ ಮಾಡನ್ ಭಾಯಿ ಯ ದಂಡ ಕಟ್ಟಿದ್ ದೊಡ್ಡತ್ವಿ ದಂಡ ಒಂದು ಮನೆಗೊಂದು ಪೋನ್ ಹ ರೂಪ ಮಾಡ
ಅಂದ್ರೆ ನಮ್ಮ ಯಾಗ ಫೋನ್ ಹಚ್ಚಲ ಯ ನಾವು ಉಳ್ಕೊಂಡೀವಿ ನಮ್ಮ ಮನೆ ಕೂಡ ಫೋನ ಹಚಿಲ್ಲ ಅವರು
ಅ ಹಚ್ಚಿರೇನ್ರಿ ಮನೆಯ ಬೈತರೇನ್ರಿ
ಪರಿಸ್ಥಿತಿ ಗಂಭೀರ ಆಕಿತ್ತು ಪರಿಸ್ಥಿತಿ ಗಂಭೀರ ಆಕಿತ್ತು ನಮ್ಮ ಮನೆವ ಮತ್ತೆ ಆಮೇಲೆ ನಮ್ಮ ಮನೆಯವರು ಹಾಸ್ಟೆಲ್ ಇಲ್ಲಿ ಆ ಬಂದ್ಬಿಡ್ತಿತ್ತು ನಮ್ಮ ಮನೆಯವರು ಸೀದಾ ಶಾಲೆ ಬಿಡಿಸಿ ಬೇಡ ಹಂಗೆ
ಹ್ಮ್ ಮನೆ ಸ ಅಷ್ಟತು ಇದು ಚಿಕ್ ಅದರ್ಲ್ಲ ಬಿ
ಹ ಮತ್ತ ಮದುವಿ ನವ್ ಏನ್ ಹೇತಿದಾರೆ ಗೇಟ್ ಹಾರಿ ಬಿಲ್ಡಿಂಗ್ ಹತ್ತಿ ಗ ದೂರ ಆಗತಿದ್ದಾರೆ ನಾವ್ ನೋಡ ಒಂದ್ಸವಾರ್ ಕೂಡ ಅತ್ತೇ ಇನು ಮತ್ತ ವ ಹಿಂಗ ಅಂದ್ರೆ ಮತ್ತೆ ಅವ್ರ ಹೆಂಗ ಕೇಳ್ತಾರೆ ಮನ್ಯಾಗ ಒಡನ್ ಸನ ಕ್ರೆಟ್ ಆಗದ್ರ ಅಂತ ಹೇಳಿ ಅವ್ರರು ಮತ್ ನಂಬ್ಬಿಡ್ತಾರೆ ಮನ್ಯಾಗ ನಮ್ಮ ಮಾತ ಯಾರ ನಂಬ್ತಾರ ಹೇಳಿ
ನ್ ಮ ಫಸ್ಟ್ ಮೊದಲು ಮನ್ಯಾಗ ಮಕ್ಕಳ ಮಾತ್ ನಂಬರ್ತವಿ ಮಕ್ಕಳ ಮಾತ್ ನಂಬಾರ
ಅಂದ್ರೆ ಅಂತ ಅಂತ ಪರಿಸ್ಥಿತಿ ಸ್ ನಮ್ಮ ಮಕ್ಕಳ ನಂಬಾಡ್ರಿ ಅವರು ಇ ಬೇರೆ ಪಸೆ ನಂಬೋದ ಅಲ್ಲ ಅದಕಂದ್ರೆ ಬತ್ ನಾ್ ಮಾಡಿರ್ತಿವಲ್ಲ ಸ್ವಲ್ಪ ಮಾಡಿ ಸ್ವಲ್ಪ ಬ್ಯಾಕ್ ಹೇಳ್ತಾರ ಅವರು ಅಂದ್ರೆ ನಮ್ ನಮ್ಮಲೆ ಬೇಕಾಗ್ತಾವೋಗರು ಪೇರೆಂಟ್ಸು
ಹಾ ಹಾ ಹಾ ಹ್ಮ್ ಆದ್ರೂ ಈಗ ಯಾವಾಗ ಕಟ್ಟೇಬೇಕೇನ್ ಭೈ ಎರಡ್ ಸಾವಿರ ರೂಪಾಯಿ
ಅದು ಕಟ್ಲೆಬೇಕಂತಿದ್ರೆ ಸ್ವಲ್ಪ ಸರ್ ಹತ್ರ ಮಾತಾಡ್ಬೇಕ್ ನಾವ ಇನ್ನು ಶಿಕ್ಷಕತ್ರ ಕೇಳ್ಬೇಕು ನಮ್ಗ್ ಬರ್ತಾ ಇಲ್ಲಾ ಕೇಳ್ಬೇಕು ಇವತ್ತು
ಹ್ಮ್ ಹ್ಮ್
ಮಾಡ್ಬೇಕತ್ ನೋಡ್ರಿ
ಮಾತಾಡ್ರಿ ಭೈ ಮಾತಾಡ್ಕ್ರ ದಂಡ ಕಮ್ಮಿ ಮಾಡಸ್ರಿ ಇಲ್ಲಿ ಕಟ್ಟೋದಗಲ್ರಿ ಸರಿ
ಅದಾಗ ಏನಂತ ಹೇಳಳ್ಬೇಕ ಆ ಅಂತೇಳ್ಬಿಡ ಹೇಳ್ಬಿರೆ ಒಂದ ಒಂದ ಒಂದು ಲೇಕ ಆಗತದು
ಹ್ಮ್ ನೀವು ಫಸ್ಟ್ ಇಪ್ಪತ್ ಸಾವಿರ ರೂಪಾಯ ಇದ್ರಾಗ ಡೆಪಾಸಿಟ್ ಇಟ್ಕೊಂಡ್ರಿ
ಅದೇ ಅದೇ ಫಸ್ಟ್ಗೆ ಕಟ್ಟ ಅದ್ ನೋಡ್ಬೇಕಾದ್ರೆ ಅದ್ರಲ್ಲ ಮುರ್ಕೊಳ್ತಾರೇನ ಅವ್ರು
ಅದೇ ಭೈ ಕಟ್ಲಿಕ ಮುರಿಕೋತರ ತಾಣಸ್ತದಕ
ಹೌದೌದು ಹಾ ಮುರ್ಕೋಬೋದು ಮತ್ತೆ ಅದು ಅದ್ರ ಸಂ ಕಟ್ಲೇಬೇಕಪ್ಪ ನಾವ ಈಗ
ಆ ಸಿಕ್ಕ ಸಾಯಿ ಮಾಡಿತಾರಲ್ ಭಾಯ್ ಚಿಕ್ಕ ಸಾಯಿ ಮಾಡಕ್ರ ನೋಟಿಸ್ ಬೋರ್ಡ್ದಾಗ ಹಚ್ಚಿರ್ತಾರಲ್ಲ
ಹ್ಮ್
ಕಟ್ಟಿಬೇಕು ಭಾಯ್ ಅವರು ಎಂಟ್ರಿ ಮಾಡತಾರೆ ಕಂಪ್ಯೂಟರ್ದಾಗ
ಕಂಪ್ಯೂಟರ್ ಎಂಟ್ರಿ ಮಾಡತಾರ ಅಲ್ಲಿ ಹಂಗ ಮತ್ ಕಡ್ಲೇಬೇಕ
ಅದೇ ಮಾತಾಡ್ಕರಿ ಏನ್ರೀ ಮಾತಾಡ್ಕರಿ ಇದು ಮಾತಡ್
ಹ್ಮ್ ಅಷ್ಟ ಮಾಡಕ್ ಅಷ್ಟ ಮಾಡಕ್ ನೋಡ್ರಿ
ಹ್ಮ್ ಎಲ್ಲಿಕಂದ್ರೆ ಎರಡ್ ಸಾವಿರ ರೂಪಾಯಿ ಬಾಳ ಆತದೆ
ಹಾ ಎರಡ್ ಸಾವಿರ ಬಾಳ ನಾವ ಐದ್ ಜನ ಸಿಗ್ ಐದ್ ಜನ ಸಿಗೇ ನೋಡ ಒಂದಿಬ್ರು ಪಾರಾದ್ರ ಒಂದಿಬ್ರು ಇನ್ನೊಂದು ಐದು ಎರಡ್ ಜನ ಸಿಗ್ಬದ್ವಿ ನಾವೇ ಮತ್ತೆ
ಹಂಗ್ ಮಾಡಕ್ ಹೋಗ್ಬೇಡ್ರಿ ಭೈ
ಏನ ಮಾಡಕ್ಲ್ ಮತ್ತೆಳೆ ಬುದ್ದಿ ತಿಲಿತ್ ಗೊದತ್ ನಮ್ಗ ಅರ್ಥತ್ ಹೆಂಗ ಅಂತ ಹೇಳಿ ಮತ್ತೆ ಸಿಗಬದ್ರ ಮತ್ತೆ ನಮ್ ಹಾಸ್ಟೆಲ್ ಇಟ್ಗನಲ ಅವರು ಕಳಸಬಿಡ್ತರೆ ಹೊರಗಡೆ
ವರ್ಷ ಅದ ಬೇವ್ರೀ ವಾಡನ್ ಡ್ಯೂಟಿ
ಆದ್ರೆ ಇನ್ನೊ ಹೇಗ್ ಬಂದ ಇನ್ನೊ ತಿಂಗಳ ತಿಂಗಳ ಇರ್ಬಾಕು ಸನಿಕ್ ಕಷ್ಟೇ ಐತ್ರಿ
ಹ್ಮ್ ಮತ್ತ ಚಲತಂದ
ಮತ್ತೆ ಬೇರೆ ಸರ್ ಬೇ ಶಿಕ್ಷಕರ ಇದ್ರೆ ಅವರು ಬರ್ತಾರಾ ಅವ್ರ ದಿನ ಏನಐತಿ ಅನ್ ಕತ್ತಿ
ಚಲೋ ಅದ ರಂಗೇ ಬ ಅವರು
ಅವ್ರು ಏನು ಜಾಸ್ತಿ ಸ್ವಲ್ಪ ಇದು ಮಾಡ್ತಾರಂತ ಏನ್ ಮಾಡ್ತ ಸ್ಕ್ಯಾಮ್ ಅಂತ ಅವ್ರು ಕೂಡ
ಹ ಹ ಎಕ್ಸಾಮ್ ಸ್ಕಾಮ್ ಆದಂಗ ಅವರು ಸ್ಕಾಮ್ ಆದ ಕತ್ರಮ್
ಹ್ಮ ಅವ್ರು ಸ್ಕ್ಯಾನ್ ಮಾಡರೆ ಸ್ಕ್ಯಾನ್
ಹ್ಮ್ ಹ್ಮ್ ಹ್ಮ್
ಎಲ್ಲ ಇದ ನಮ್ಮ ಪ್ರಕಾರ ಡೇಂಜರ್ ಅದಾರ ಅವರು ಸ್ವಲ್ಪ ಜಾಸ್ತಿ ಜಾಸ್ತಿ ತೊಂದರೆದಾರ ಎಲ್ಲರು ಎಲ್ಲರಿಗೆ ಇಂದು ಇನ್ನೊಂದು ಗಾ ಶಿಕ್ಷಕರು ಬೇಕಿದ್ರು ಅವ್ರನ್ನು ಅವ್ರು ಅದಕ್ಕ ಡೇಂಜರ್ ಇದಾರ ಅವರು
ರೋಕ್ಕ ಬಾಳ ತಿಂತಾನ ಏನ್ರಿ
ಅ ರೊಕ್ಕ ಜಾಸ್ತಿ ತಿಂತವ್ರ ಅವರು ಅದಕ್ಕೆ ಅದಕ್ಕಕ್ಕೆ ಅಂತ ಹೇಳಿ ಅಂದ್ರೆ ಅಂಕಗಳನ್ನ ಕೊಡ್ತಾರ ಅವರು ಅವರು ಅದು ಅವ್ರ ವಿಷಯಕ್ಕೆ ಅಂಕಗಳಗಳನ್ನು ಕೊಡ್ತಾರ ಆದ್ರೆ ರೊಕ್ಕ ತಿಂತಾರ ಜಾಸ್ತಿ ಅವ್ರು ಅಲ್ಲಿ ಇಲ್ಲಿ ಅಂತ ಹೇಳಿ ಅದು ಎಷ್ಟಷ್ಟು ಶ್ಯಾಮ್ಶನ್ ಆಗ ಇರ್ತಾರೆ ಅವ್ರಿಗೆ ಇದ ಅವರು ಕೋರ್ಸಿದಲ್ಲ ಅವರು ವಿಷಯ ಅವರು ಸರ್ಕಾರ ಕ ಎಷ್ಟಷ್ಟು ಶಾಕ್ಷನ್ ಇರ್ತವೆ ಜಾಸ್ತಿ ತಿಂದ ಬಿಡ್ತಾರೆ ಅವರು ಒಂದೊಂದು ಕೋಟಿ ಸನೆಕಾ ಆಗರ್ತ ಶನ್ ಚನ್ನ ಈ ಹತ್ತು ಲಕ್ಷ ಹತ್ತು ಲಕ್ಷ ಕೂಡ ಮಾಡ ಸಲ್ ಅವರು ತೊಂಬತ್ತೊಂಬತ್ ಲಕ್ಷ ಹಿಂಗ ಹೊಡ್ತೇರಿ ಇವರು ಮತ್ತೆ ಸ್ವಲ್ಪ ಜನ
ಎಲ್ರೂ ಇದು ವಿದ್ಯಾರ್ಥಿಗಳು ಹೋಗಿ ಮಾತಾಡ್ಬೇಕ
ಮಾ ಏ ಅ ಅದ ತಮ್ಮ ಮಾಡಕ್ ಬರಲ್ರಿ
ಬರ್ಲನ್ ಜಾವ
ಹ ಸಮನ್ ಮೊದಲಕ್ ಮಗಲ್ರಿ ಅಂದ್ರೆ ಎಲ್ಲ ಅವ್ರಕ ಹೇಗಿರ್ತದು ನಾವ್ ಏನಾದ್ೂ ಊಟದ್ದು ಏನಾದ ತೊಂದರೆ ಆದ್ರೆ ಇಲ್ಲಿ ಇದು ಹದ ಯಾವ್ದಪ್ಪಾ ಇರ್ತೇವಲ್ಲ ಹಾಸ್ಟೆಲ್ಲ್ಲಿ ಅಲ್ಲಿಲ್ಲಿ ತೊಂದ್ರೆ ಆದ್ರೆ ಏನ್ ಮಾತಾಡ್ಬಹದು.
ಹ್ಮ್ ಹ್ಮ್
ಕಾಲೇಜಲ್ಲಿ ಏನ ಪ್ರಾಬ್ಲಮ್ ಇದಾ ಅಂತ ಹೇಳಿ ಮಾತಾಡಬಹದು ಅದ್ರೆಲ್ಲ ಮಾತಾಡಕ್ ಬರಲ್ಲ.
ಹ್ಮ್ ಹ್ಮ್ ಹ್ಮ್ ಅದೇ
ಹಿಂಗ್ ರ್ತರ ಮತ್ ಅವು
ಇಂಗ್ದ ಏನ ಮಳಗೆ ಬರಲ್ಲರಿ. ಹ್ಮ ಸರ್ಕಾರ ಮ್ಯಾಗನ ಇತ್ ಸ್ಟ್ರಿಕ್ ಮಾಡ್ಕ್ರ ಮಾಡ್ರ ಅಂದ್ರ ಇವರು ರೊಕ್ಕತ್ ಬಿಡ್ತಾ ರೀ.
ಹ್ಮ್ ಅಂದ್ರೆ ಎಷ್ಟ್ ಚಲದ್ ಅಷ್ಟದೆ ಅಂದ್ರೆ ಸ್ಟಾರ್ಟಿಂಗ್ ಸುಮ್ನೆ ಗಬ್ ಸುಮ್ಮಾಕರ ಆಮೇಲೆ ಮತ್ತೆ ಚಲೋ ಮಾಡ್ತ ತಮ್ಮ ತಮ್ದೆ ಏನ್ರೀ ಏನ್ ಮತ್ ಹೇಳಬೇಕು ನೋಡಿ ನೀವೆ
ಹಾ
ಕಾಲೇಜ್ ಇವತ್ತು ವಿದ್ಯಾಲಯಕ್ಕೆ ಹೋದ್ರ ಇವತ್ತು ಅ ಸಾರಿ ಗ ಗ್ರಂಥಾಲಯ ಗ್ರಂಥಾಲಯ ಹೋಗ್ತರಾ ನೀವು
ಬರಬರ
ಒಂದು ಏನು ತರಗತಿಗಳಿರ್ತವಾ ಗ್ರಂಥಾಲಯದಲ್ಲಿ ತರಗತಿಗಳು ತರಗತಿಗಳು ಇರುತಾವ ಗ್ರಂಥಾಲಯದಲ್ಲಿ
ತರಗತಿ
ಆದ್ರೆ ಓದೋ ಓದೋ ಕೊಟ್ಟಡಿಗಳು ಇರ್ತಾವ ಓದೋ ಕೊಟ್ಟಡಿಗಳು ಇರ್ತಾವ.
ಹಾ ಇರ್ತವಲ್ರೀ ಎಷ್ಟ್ ಇಪ್ಪತ್ತಏಳ ಸಾವಿರ ಅದಾವ್ರೀ ಬುಕ್ ಅವ
ಇಪ್ಪತ್ತೇಳ್ ಸಾವಿರದ ಬುಕ್ಗಳಲ್ಲಿ
ಹಾರಿ ಮತ್ತ ಮಹ ವಿದ್ಯಾಲಯ ಆಗ್ತದಲ್ರರಿ
ಓಹ ಮಾವಿದಲ್ಲ ಆಗತ್ತಲ್ಲ ಮತ್ತೆ
ಹ್ಮ್ ನಮ್ಕಿಂತ ನಿಂಬರ್ ಬಾಳ ಇರ್ತವ್ರ ಬುಕ್ ನೋಡಮ ತವ್ರ ನಾನು ನಿಮ್ಮ ಕಡೆ ಬಂದಾಗ ಫೋನ್ ಅಷ್ಟ ನಿಮಗೆ ಹ್ಮ. ಈಗ ಏನ್ ನ್ ನೋಲ್ ಈಗ ಮಕ್ಕೋಬೆಕ್ರಿ ಇದು ಮಾತಾಡಿ ಪೋನ ಮಾತಾಡಿ
ಹೌದಾ ಸರಿತವರ ಮಕ್ಕೋರಿ ಆಯ್ತವ್ರಿ. ಧನ್ಯವಾದಗಳು ಸರ್ ಧನ್ಯವಾದಗಳರಿ.
ಧನ್ಯವಾದಗಳು.